ಹಾ ರಾಧಿಕ ಕ ಅವ್ರ
ಹೇಳಿ ನಂದಿನಿ ಅವ್ರೆ ಹಾ ಆಯ್ತು ನಿಮ್ದು
ಹ್ಮ ಆಯ್ತು ಏನ್ ತುಂಬಾ ಫುಲ್ಲು ಬಿಸಿ ಅನ್ಸ್ದೆ ನೀವು ಇತಿಜೀಗೆ
ಹ್ಮ್ ಬಿಸಿ ಎಲ್ಲ ಏನು ಇಲ್ಲ ಏನ್ರಿ ಎಕ್ಸಾಮ್ ಬೇರೆ ಇತ್ತಾ ಅದಕ್ಕೆ ಯಾರು ಫೋನು ಅಟೆಂಡ್ ಮಾಡ್ಲಿಲ್ಲ ಫೋನೇ ಎಲ್ಲಾ ಆ ಕಡೆ ಎತ್ತ ಹಾಕ್ಬಿಟ್ಟು ಸುಮ್ನೆ ಇದ್ ಮಾಡ್ತಿದ್ದೆ ಈಗ ಒಂದು ಹ್ಮ್ ಆ ಮುಗೀತು ಎಕ್ಸಾಮ
ಮು ಮುಗಿತ ಹ ಹಾ
ಅದಕ್ಕೆ ಒಂದ್ ವಾರ ಒಂದ್ ಎರಡ್ ವಾರನೇ ಫೋನ್ಗನ್ೇಏನು ಜಾಸ್ತಿ ಯೂಸ್ ಮಾಡ್ಲಿಲ್ಲ
ಹಾ ಹಾ ಹಾ
ಸ್ವಲ್ಪ ಕಮ್ಮಿ ಮಾಡ್ಕೊಂಡೆ ಅದಕ್ಕೆ ಜಾಸ್ತಿ ಯಾರ್ಗು ಮಾಡಕ್ಕೆೆ ಗ್ಲಿಲ್ಲ
ಹಾ ಅದೇ ಅನ್ಕೊಂಡೆ ಯಾವ್ದಕ್ಕೂ ರಿಪ್ಲೈನ ಇಲ್ವಲ್ಲ
ಹ್ಮ್ ಅದೇ ತುಂಬಾ ಜನ ಪ ಸುಮಾರ ಮಾಡಿದೀನಿ ನನೆಯ ಅವ್ರೆ ಹ್ಮ್ ನೋಡೋಣ ನೆಕ್ಸ್ಟ್ ಟೈಮ್ ಏನಾದ್ರು ಚೆನ್ನಾಗಿ್ ಮಾಡ್ಬೇಕು
ಚೆನ್ನಾಗ ಮಾಡಿ ಹ್ಮ್ ಅಮ್ಮ ಹುಷಾರಾಗಿದಾರಾ
ಹ ಆಮ ಹ್ಮ್ ಪರವಾಗಿಲ್ಲ ಡಿಸ್ಚಾರ್ಜ್ ಆದ್ರು ಹಾಸ್ಪಿಟ್ಲಿಂದ ಆಮೇಲೆ ಅಮ್ಮನುೂ ಇಲ್ಲೇ ಪಂದ್ರ
ಹೌದು ಹ್ಮ ಈ ಈಗ ಫ್ರೀ ಹಾಗಗಾದ್ರೆ ನೀವು
ಹ್ಮ್ ನೀಗ್ ಫೀನ್ ಅದೇ ಟಾಸ್ಕ್ ಇತ್ತಲ್ಲಾ ಮಾಡ್ತಿದ್ದೆ ಅದಕ್ಕೆ ಇವತ್ತು ನಿದ್ದೆ ಮಾಡ್ಲಿಲ್ಲಿದ್ದೆ ಎಳತಾ ಇದ ನಾನು ಒಂಬತ್ತು ಒಂಬತ್ತು ಗೆಲ್ಲ ನಿದ್ದೆ ಮಾಡ್ಬಡ್ು ಿ ಪಾಪ ನೀವ್ ಮಾಡಿರ್ ಮೆ ಮೆಸೇಜ್ ಮಾಡಿ ಇರ್ಬೇಕಾದ್ರೆ ನಾನ್ ನೋಡಿರಲ್ಲ ಬೆಳಗ್ಗೆದ ನೋಡ್ಬಿು ಪಪ್ಪ ಮೆಸೇಜ್ ಮಾಡಿದಾರಲ್ಲ ಅಂತ ಅನ್ಕೋತ
ನನ್ಗೆ ಇಷ್ಟತ್್ಮೇಲೆ ಫ್ರೀ ಆಗುತ್ತ ಾ ಅದಕ್ಕೆ ಮಾಡಿದೆೇ ಇಲ್ಲಿ ಅವ್ರು ಇನ್ನ ಮಲಗಿಲ್ಲ ಹಾಲಲ್ಲಿ ಆಟ ಆಡಸ್ತಾ ಇದಾರೆ ಎಲ್ಲಾ ನನ್ ರೂಮಲ್ ಬಂದೆ ಎಲ್ಲ ಕೆಲ್ಸ ಮುಗಿಸ ಅವ್ರ ಮಲ್ಕ ಇಳರ ಸಯದ
ಹ್ಮ್ ಮಧ್ಯರಾತ್ರಿ ತನಕ ಆಟಾಡ್ತಿರ್ತಾರಾ
ಆಟ ಇಲ್ದೆ ಬಲ್ಗಲ್ಲ ಅವರು ಆಟ ಆಡ್ತಿರ್ತಾರೆ ಸೊಮ್ಮ್ನೆ ನಾವ್ ತೊಟ್ಟು ಮಲಗಸಿದ್ರೂ ಮರಗಲ್ಲ
ಹ್ಮ್ ಈಗ ಎಲ್ಲಿ ಅತ್ತೆ ಮನೆಯಲ್ಲ ಇದೀರ ಹ
ಮೆ ಮನೇ ಇರೋದ ಈಗ ಬಂದ ಹದ್ಿನೈದು ದಿನ ಆಯ್ತು ನ ತಿಂಗಗಳಾ
ಹ್ಮ ಆಯ್ತು ಅವತ್ತೇ ಹೇಳಿದ್ರಿ ನಾನು ಹೋಗ್ತಿದ್ದೀನಿ ಅಂತ
ಹಓ ಹೌದು ನೀನ್ ಸಮಾಚಾರ ಎಲ್ಲ ಅದಕ್ ಅವ್ರೆ
ಹ್ಮ್ ಹೇ ಳ್ಬೇಕು ನಂದಿನಿ ಅವ್ರೆ
ಹಾ ನಮ್ದ ಏನಿಲ್ಲಪ್ಪ ಮಾಮೂಲಿ ನಾನನ್ ಅದೇ ಅನ್ಕೋತಿದ್ದೆ ಯಾಕೆ ರಾಧಿಕ ಅವರು ಕೈಗೆ ಸಿಕ್ತ
ಹ್ಮ್ ಅದು ಎಕ್ಸ ಎಕ್ಸಾಮು ಇತ್ತ ್ ಅದು ಅದೇ ಲ ಇ ಸಿ ಟ್ರೈನಿಂಗ್ ಒಂದಿತ್ತು ಅದು ಎಲ್ಲಿ ಎಕ್ಸಾಮ್ ನೋಡ್ ಹಕೊಂಡ್ ಅದನ್ನು ಕಂಟಿನ್ಯೂ ಮಾಡ್ಲಿಲ್ಲ ಅದು ಅರ್ಧ್ ಬರ್ದ ಮಾಡ್ತ ಒಂದ್ ಕೆಲಸ ಆದ್ರೆ ನೆಟ್ಟಗ್ ಮಾಡ್ಬ ಬೋದು ತಾಲೆ ಅತಾಗ ಉಊ ತೋ
ಹ್ಮ ಹ್ಮ್ ಅದ ಪಾ ಇದೇ ಟೈಮ ಅಲ್ಲಿ ನಿಮ ಎಲ್ಲ ಒಂದು
ಹ್ಮ್ ಎಲ್ಲಾ ಒಟ್ಿಗೆ ಬಂದು ಕತ್ತಿಸಕೋತರ ಎಲ್ಲಾ ಒಟ್ಟಿಗೆ ಇಕ್ತೈತೆ ಹ್ಮ್
ಪಂಜ ಇದು
ಹ್ಮ್ ನೋಡೋಣ
ಇನ್ ಒಳ್ಳೇದಾಗಗ್್ಲಪ್ಪಾ
ಹ್ಮ್
ಏನ್ ಅಡಗೆ ಮಾಡಿದ್ರು ಮನೇೆಯಲ್ಲಿ
ಅಡಗೆ ಇವತ್ತು ಮುದ್ದೆ ಇದು ಗೋರಿಕಾಯಿ ಸಾಂಬ್ರು ಪಲ್ಯ
ಗೊರೆಕಾಯಿ ಪಲ್ಯ
ಹ್ಮ್ ನಿಮ್ದು
ನಮ್ದು ಈರುಳ್ಳಿಗ್ ಗೊಜ್ಜು ಮಾಡಿದ್ರಿ ಇವತ್ತು ನೈಟ್ ಅಲ್ವಾ ಒಂದ ದ ಆ ಸ್ವಲ್ಪ ಸಾಂಬಾರ್ು ಕಮ್ಮಿ ಇತ್ತು ಅದಕ್ಕೋಸ್ಕರ ಅದನ್ನ ಸೈಡ್ಸ್ ಮಾಡ್ಕೊಂಡ್
ಹ್ಮ್ ಹ್ಮ್ ಸರಿ ಸರಿ ಇನ್ನು ಮುದ್ದೇನ ರೈಸ
ರೈಸ್ ಮಧ್ಯಾಹ್ನ ಅವತ್ ಮುದ್ದೆ ಮಾಡ್ಕೊಂತೀನಿ
ಹ್ಮ್ ಹ್ಮ್ ಸರಿ ಸರಿ ಹಾ
ಹ್ಮ್ ಹ್ಮ್ ಹ್ಮ್
ಹೆಲ್ಪ್ ಮಾಡ್ಕೋತಾರೆ ಪಾಪ ಅವರು ಸ್ವಲ್ಪ
ಮಾಡ್ತಾರೆ ಮಾಡ್ತಾರೆ ಅದೇನಿಲ್ಲ ಈಗ ಮೊದ್ಲೆಲ್ಲ ಅವ ಅವೇ ಮಾಡ್ಕೊತ ಇದ್ರು ಒಂದ್ದ್ನೈದು ಒಂದು ವಾರ ಹದಿನೈದು ದಿವಸದಿಂದ ಅವ್ರಗೊಂದ್ ಸ್ವಲ್ಪ ಪೇರ್ ತಪ್ಪ ತ ಅದಕ್ಕೆ ಪನಿಯಮ್ಮ ಮಕ್ಳ ನೋಡ್ಕೊ ಮಾಡ್ಕತೀನಿ ಅಂತಿದ್ರು ಈಗ ಪಾಪಾ ನಾವು ಈ ಟೈಮ್ ಅಲ್ಲ ತ ಕಕಳಕ್ಷ್ಟ ಚೆನ್ನಾಗಿರಲ್ಲ ಅಂತನ್ಬೇಕ ಮಾಡ್ಕೊ ಬೆಳಿಗ್ಗೆ ಹೊತ್ತು ನಮ್ನ ನಾದ್ನಿ ಮಕ್ಕಳ ಇದ್ದಾಳೆ. ಅವ್ಳಿಗ್ ಬಾಕ್ಸ್. ಲ್ಲ ಹಾಕ್ಬೇಕಲ್ಲ ಅವ. ಒಂದ ಸ್ವಲ್ಪ ಎದ್ದ ಮಾಡ್ತಾರೆ. ಮದ ಅಡಿಗೆ ಮಾರ್ಕೊಂಡು
ಹ್ಮ್ ಅವ್ರ ಶ್ವೇತಾ ಅವ್ರ ಶ್ವೇತಾನ ಅವರ ಹೆಸರು ಶ್ವೇತಾ ತಾನೆ ಶ್ವೇತಾ ಅವ್ರ ಮಗ್ಲಾ
ಶ್ವೇತರ್ಮಗಳು ಇಲ್ಲಿ ನಮ್ಮ ಜೊತೆಲ್ಲೇ ಇರುತ್ತೆ
ಹ್ಮ ಹೇಳಿದ್ರು ಅವತ್ ಕಾಲ್ ಮಾಡಿದ್ರು ಹೇಳಿದ್ರು ಅಮ್ಮನ್ ಮನಲ್ಲ ಇದ ಇದ್ದಾರೆ ಅಂತ
ಹ್ಮ ಇಲ್ಲೇ ಇರತ್ತ ಒಬ್ಬ ಮಗ ಅವ್ರ ಹತ್ರ ಇದ್ದಾನೆ
ಹ್ಮ್ ನನ್ ಸ್ಕೂಲ್ಗೆ ಹೋಗತಿದ್ದಾನೆ ಅವಲೋ ಅಲ್ಲೇ ಇದ್ದಳೆ ಅಂತ ಹೇಳಿದ್ರು
ಹಾ ಚಿಕ್ಕ ಮಗುವನ್ ತನ್ನೆ ಇವರು ಇಲ್ಲ
ಹ್ಮ್ ಹ್ಮ್ ನೀವೇ ಸಾಕ್ತಿದ್ದೀರಾ ಪುಡಿ
ಹ್ಮ್ ಇಲ್ಲೇನೆ ಇನ್ನ ಒಳ್ಳದು
ಸರಿ ಸರಿ
ಹ್ಮ್ ಸಮಮಾಚಾರ ಅದಕ್ಕೆ ಹೊರೆಯ
ಎೆಲ್ಲ ಹೇಳ್ಬೇಕು ಂದಿನಿ ಅವ್ರೆ ಮದ್ಯಾೆ ಅಮ್ಮನ ಮನೆಗ್ ಹೋಗೋದು
ಸ್ವಲ್ಪ ಲೇಟ್ ಆ ಇನ್ನು ನೆಕ್ಸ್ಟ್ ತಿಂಗಳು ನೈನ್ಗೆ ನಾಮಕೂನ ಇಟ್ಕೊತಾ ಇದೀವಿ
ಹ ಹಾ
ಹ್ಮ್ ಚಿಕ್ಕಲೂರಲ್ಲಿ ಹೇಳ್ತೀನಿ ಬನ್ನಿ
ಹಾ ಸರಿ ಸರಿ ನೋಡೋಣ ಆದೆ ಬರ್ತೀನಿ ಹಾ
ಇವಾಗ ಎಲ್ಲಾ ಈಗ ತಿಂಗಳಲ್ಲ ಸ್ವಲ್ಪ ಅ ಇದಾಗಬಿಟ್ರೆ ಅವ್ನಿಗೆ ಹೋಗಕ್ಕೆ ಆಗಲ್ಲ ಎಲ್ಲ ಮುಗಸ್ಕೊಂಡ ಆಮೇಲೆೋಗ ಹಮ್
ಸರಿ ಸರಿ
ಯಾಕಂದ್ರೆ ಅವ್ರು ನಮ್ಮ ಮನೆಯವ್ರು ಇನ್ನೊಂದ್ ವಾರ ಇರ್ತಾರೆ ಇದೊಂದ್ ವಾರ ಕೊಟ್ಟ ಹೋಗ್ತಾರೆ ಬೆಂಗ್ಳೂರ್ಗೆ ಇನ್ನ ಹದ್ೈದು ದಿನ ತನಕ ಅಲ್ಲೇ ಅವ್ರು
ಹ್ಮ್ ಅವ್ರು ಬೆಂಗಳೂರಲ್ಲೇ ಕೆಲ್ಸ ಮಾಡದ ಅಥವಾ ನಿಮ್ಮೂರಲ್ಲೇನಾ.
ವರ್ಕ್ ಫ್ರಮ್ ಹೋಮ್. ಮನೆಯಲ್ಲೇ ಮಾಡ್ತಾ ಇದ್ರು ಈಗ- ಕ್ಯಾನ್ಸಲ್ ಮಾಡಿ ಈಗ ಆಫೀಸ್ ಬರ್ಬೇಕು ಅಂತ ಹೇಳಿದ್ದಾರೆ.
ಹ್ಮ್ ಇದು ವಾರಿತ್ತಲ್ವಾ ಅದಿಕ್ಕೆ ವರ್- ಫ್ರಮ್ ಹೋಮ್ ಏನಾದ್ರು ಕೊಟ್ಟಿದ್ರಾ.
ಏನಕ್ಕೆ ಹೇಳಿ.
ಈಗ ವಾರ್ ನಡೀತಾ ಇದೆ ಅಲ್ವ ಸೊ ಪೆಟ್ರೋಲ್ ಡೀಸೆಲ್ ಪ್ರೈಸ್.
ಅದಕ್ಕಲ್ಲ ಇದು ಕೊರೋನಾ ಟೈಮ್ ಅಲ್ಲೇ ಅವ್ರಿಗೆ. ವರ್ಕ್ ಫ್ರಮ್ ಹೋಮ್ಗಿತ್ತು.
ಹ್ಮ್ ಹ್ಮ್.
ಅಲ್ಲಿಂದ ಇಲ್ಲಿವರೆಗೂ ಇತ್ತು ಈಗ. ಒ ಒಂದ್ ಎರಡು ತಿಂಗಳಾಯ್ತು. ಆಫೀಸ್ ಗೆ ಕರ್ದು.
ಸರಿ ಸರಿ ಇಲ್ಲ ಈಗ. ಇದ ಅವ್ರನು ಎಲ್ಲಾ ವರ್ಕ್ ಫ್ರಮ್ ಹೋಮ್ ಇಂದ ವರ್ಕ್ ಫ್ರಮ್ ಹೋಮ ಮಾಡಿ ಅಂತ ಹೇಳ್ತಿದ್ದಾರೆ.
ಹ್ಮ್ ಅಂದ್ರೆ ಫುಲ್ ಇ- ಇಲ್ಲ. ತಿಂಗಳಲ್ಲನ್ನೆರಡು. ದಿನ.
ಸರಿ ಸರಿ ಏನ ಆರ್ತದ ನಾ ಹುವ. ಗೊತ್ತಿದ್ರೆ ಹೋಗ.
ಹಾ ಹೋಗೋದಿದ್ರೆ ಇ ಮನೆಯಲ್ಲೇ ಅರ್ಧ ದಿನ ನೋಡ. ತಿಂಗಳಲ್ಲಿ ಎನ್ನೆರಡು ದಿನ ಅಲ್ಲಿ.
ಹ್ಮ ಹ.
ಹ್ಮ್ ಹ್ಮ್. ಮತ್ತೆ ಏನ್ ಸಮಾಚಾರ ಹಸು ಕರು ಎಲ್ಲಾ ಚೆನ್ನಾಗಿದೆಯಾ.
ಹ್ಮ್ ಎಲ್ಲಾ ಚೆನ್ನಾಗೈತೆ ಹ್ಮ್ ಎಲ್ಲಾ ಇವತ್ತು ಸ್ವಲ್ಪ- ಪದು ಮೇಯಸ್ ಅಮ್ಮ ಅಮ್ಮಾನು ಬಂದರಲ್ವಾ. ಈಗ ರಿಸ್ಕ್ ಅಷ್ಟೇನು ಇಲ್ಲ. ಅಪಾಪಾ ಅವ್ರ ಸ್ವಲ್ಪ ನೋಡ್ಕೋತಾರೆ ನನ್ ಕೆಲ್ಸ ನಾನ್ ಮಾಡ್ಕೊತೀನಿ.
ಹ್ಮ ಹ್ಮ.
ರೂಮಲ್ಲಿ ಕೂತಿರಕ್ಕೆ ಸ್ವಲ್ಪ ಬೇಜಾರ ಬೆಳಿಗಿಂದ ನಾಲ್ಕು ಐದು ಗಂಟೆ ತನಕ ನಾಲ್ಕು ಗಂಟೆ ತನಕ ರೂಮಲ್ಲೆ ಇದೆ.
ಹ ಚೆಡಿ ಎಲ್ಲಾ ಅದಕ್ಕೆ
ಚಲಿ ಎಲ್ಲ
ಅಲ್ಲಾ ಸ್ಟಡಿ ಸ್ಟಡಿ ಅಲ್ವಾ ಅದಕ್ಕೆ ಅಂದೆ
ಅಂದ್ರೆ ಸ್ಟಡಿವ ತ್ತೆನು ಮಾಡ್ಲಿಲ್ಲ ಒತ್ತು ಇದ್ದದ್ರೆ ಕೆಲಸ ಆಗೋಯ್ತು ತ್ತು ಹು
ಓ ಸರಿ ಸರಿ ಮ್ ಮ್ ತುಂಬಾ ದಿನ ಆಗಿತ್ತು
ಮಾಡ್ಲಿಲ್ಲ ನೋಡೋಣ ನಾಳೆಯಿಂದ ಕಂ ಇಂಗ ಮಾಡ್ಬೇಕು ಇವತ್ತು ಇದರದೇ ಕೆಲ್ಸ ಇದ್ ತಸ್ ಸರಿ ಇದನ್ನ ಮುಗಿಸ್ಬಿಡೋಣ ಅದೇಷ್ಟು ಅಂತ ಮಾಡ್ತಾ ಇದ್ದೀನಿ ಆಮೇಲೆ ಅದ್ ಬಿಟ್ಬಿಟ್ಟು ಸರಿಯ ಒಂದ್ ನಾಲ್ಕು ಗಂಟೆಯಿಂದ ಒಂದ ಏಳ್ ಗಂಟೆ ತನಕ ಹೋಗಿ ಸ್ವಲ್ಪ ಹೊತ್ತು ಬಿಟ್ಕೊ ಬಂದೆ
ಹ್ಮ್ ಹ್ಮ್ ಅದಂಗೆ ಒಳಗಡೆ ಕೂತೂ ಕೂತು ಬೇಜಾರಾಗೋಗಿರ್ತ್ ದ ಸದ ಎಷ್ಟತ್ತಗೆ ಮುಗಿಸತೀವಪ್ಪಾ ಅನ್ಸುತ್ತೆ ಹ್ಮ್
ಟಕ್ ಬಿಟ್ಟು ಅಮ್ಮನೆ ಅಡಗೆ ಮಾಡಿದ್ರು
ಹಾ ಹಾ ಹಾ
ಹ್ಮ ತಿನ್ಬಿಟ್ಟು ಕೂತಿದ್ದೆ
ಅಮ್ಮ ಇದ್ರೆ ನಿಮ್ಗೆ ಫ್ರೀ ಅನ್ಸುತ್ತಲ್ವ
ದ್ರೆ ಎರಡೋತ್ ಯಾರ ಮಾಡೋರು ಒ ಒಟ್ಟಿಗೆ ಒಂದೇ ಸಲ ಮಾಡ್ಬಿಡೋಣ ಅಂತ ಬೆಳಿಗ್ ಒಂದ್ ಸಲ ಮಾಡ್ತಿದ್ದೆ ಅಷ್ಟಕ್ಕೆ ಬಿಟ್ಬಿಡ್ತಿದ್ದೆ ಮತ್ತೆ ಯಾರ್ ಇನ್ನೊಂದ್ ಸಲ ಮಾಡೋರಂತ ಒಬ್ಬಳೇ ಇದ್ದು ಇದ್ದು ಇದೊಂದು ವಾರನೇ ಅಮ್ಮ ಬರಕ್ ಕೆೆ
ಹ ಆದ್ರೂ ಅಮ್ಮ ಇಲ್ಲದಿದ್ದು ಒಂತರ
ಹ್ಮ್ ಹ್ಮ್ ಈಗ ಬಂದ್ಮೇಲೆ ಸ್ವಲ್ಪ ನನಗೂ ಪರ್ವಾಗಿಲ್ಲ
ಅವ್ರ ಅವ್ರು ಇಲ್ದಾಗ್ಲಿ ನಮ್ಗೆ ಬೆಲೆ ಗೊತ್ತ ತ್ಗದು ಇದ್ದಾಗ ಎಲ್ಲಾರರು ಮಾಡ್ಕೊತಿರ್ತಾರಲ್ಲ ಸುಮ್ಮನೆ ನವುಗಳು ಒಂಬೇರಿ ಮಾಡ್ ಬಿಡ ನಮ್ಮಮ್ಮತರ ಅವ್ರು ಇಲ್ದದಾಗ ಎಲ್ಲ ನಮಗೆ ಬಂದು ಓದಿಕೋ ಬಿಡುತ್ತವೆ ಅವ ಹೌದೌದು ಏ ನಿನ್ನ ಒಂದೆರಡು ಕೆಲಸ ಮಾಡ್ಬಿಟ್ಟು ಆರಾಮಾಗಿರ್ತೀವಿ ಹ ಹ್ಮ ಹ್ಮ ಹ್ಮ್ ಹ್ತಾ ಇದರ್ತ ಬಸರ
ಹ್ಮ್ ಮಳೆ ಒಂದು ಮಳೆ ಚೆನ್ನಾಗ್ ಬಿತ್ತು ನಿಮ್ ಕಡೆ ಮಳೆ ಬಲಿಲ್ಲ
ಮಾಡ ಹೌ ಇಲ್ಲಿ ಇಲ್ಲ ಇವಾಗ ಒಂದು್ ವಾರದಲ್ಲಿ ಮಾತ್ರ ಇತ್ತು ಈವಗ ಒಂದ್ ವಾರದಿಂದ ಆಚೆಗಿಲ್ಲ ಮಳೆ
ಈ ಇಲ್ಲಿ ಜೂನ್ ಒಂದ್ರಂದ ಮಾನ್ಸೂನ್ ಮಾನ್ಸೂನ್ ಸ್ಟಾರ್ಟ್ ಆಗತ್ತ ಅಂತಂದ್ರು ಎಲ್ಲಿ ಅದಕ್ ಮುಂಚೆ ಕೂಡ ಮಳೆ ಬರ್ತಿತ್ತು ಈಗ ಜೂನ್ ಇಂದ ಒಂದ್ಿನಾನು ಮಳೆ ಬರ್ಲಿಲ್ಲಪ್ಪ
ಇನ್ನೆಲ್ಲ ಗಾಳಿ ಬಿಡ್ತ ಯಾರ ಅದಕ್ಕ ಅವ್ರೆ
ಹ್ಮ್
ಎಲ್ಲಾ ಗಾಡಿ ಬಡತ ಸುಮ್ ಮಳೆ ಬರಂಗ ಇರ್ತದೆ ಬರಲ್ಲ
ಹ್ಮ್ ಅಷ್ಟೇ ಸುಮ್ ಸುಮ್ನೆ ಎಲ್ಲಾ ಒಂದ್ ಕಡೆ ಬರೋ ತರ ಬಂದ್ರು ಕೂಡ ಬಂದ್ಬಿಡುತ್ತೆ ಈ ಮಳೆ ಬರುತ್ತೆ ಅಂದ್ರ ಆಕಾಶ ನೋಡ್ಕೋ ಕೂತಿದ್ರೆ ಬರಲ್ಲ
ಮಳೆ ಬಂದ್ರರು ಜನಗ್ ಕಷ್ಟ
ಹ್ಮ್ ಮಳೆ ಬರ್ಲಿಲ್ಲ ಅಂದ್ರರು ಕಷ್ಟ
ಬಂದ್ರೆ ದಿನಾ ಹಯ್ತಿರುತ್ತಲ್ಲ ದಿನ ಹೋಯ್ತಿರ್ರ ಮನನೆಲ್ಲ ಒಂಥರ ಕತ್ಲೆ ಬೇಜಾರ್
ಹ್ಮ್ ಏನಿಲ್ಲ ಒಂದೇ ದಿನ ನಂಗ್ ಮಳೆ ಬಂದ್ ೊ ಒಂದು ವಾರದೀಚೆ ಸರಿ ಅಂತ ಇದು ಜೋಳ ಅ ಹೇಳಳ್್ನಲ್ವ ನಿ ್ಮ್ ನಿಂಗ್ಗೆ ಹೇಳಿದ್ನೇಲ್ೋಗ ಗೊತ್ತಿಲ್ಲ ಎಲ್ಲಾ ಬಿತ್ತನೆ ಮಾಡಿದೀವಿ ಅಂತ ಾ ಸರಿ ಮಳೆ ಹ್ಮ್ ಮಳೆ ಬ ಬರ್ಲಯಾ ಅಂತ ನಾವ್ ನೋಡ್ ತಾ ಇದ್ವಿ ಬಂತು ಮಳೆ ಬಂದಿದ್ ಹೊಲದಲ್ಲಿ ಹಾಕಿದ್ದ ಅರ್ಧ ಜೋಳ ಎತ್ಕೊಂಡು ಮ ಮೂರಿಗ ಉಂಟಾಯ್ತು
ಹಓ ಅಯ್ಯೋ ಎಲ್ಲ ಇಷ್ಟ್ ಆಯ್ತು ಅದು ಅದು ಪೈರ್ ಹಾಕದ ಒಂದ ವಾರ ನಾರ ಆಗ್ಬಿಟ್ರೆ
ಅ ಒಂದ್ ವಾರ ಅದು ಪೈರ್ ಒಂದ್ ಚೂರ್ ಚೂರ್ ಮೇಲ್ ಬಂದ್ಬಿಟ್ರೆ ಏನೋ ತೊಂದ್ರ ಇಲ್ಲ ಅದು ಮಣ್ಣ ಹಿಡ್ ಕ್ಕೊಬಿಡುತ್ತೆ
ಹ್ಮ್
ಇ ಬಿತ್ತನೆ ಮಾಡಿದ್ ಮ ಮಾರ್ನೆೇ ದಿನಾನೇ ಬಂದ ಸುರ್ದ್ಬುಟ್ಟೋಯ್ತಲ್ವಾ ಅದಕ್ಕೆ ಹ್ಮ್ ಇಲ್ಲೆಲ್ಲಾ ಸುಮಾರಾಗ ಬಂದ್ಬಿಟ್ಟೈತೆ ಒಂದ್ ಮಧ್ಯ ಮಧ್ಯೆ ಗಾಡಲ್ಲಿ ಒಂದ್ ದಾರಿ ಇರುತ್ ಲ್ವಾ ಅದ್ರಲ್ಲೆಲ್ಲ ಒಂದು ಹಲ್ಲಾನೆ ಮಾಡ್ಕೊಂಡು ಹೋಯ್ತು
ಹ ಹ ಹ್ಮ್ ಹ ಮಾಡ್ತೀನಿ ರೀ ರಾಧಿಕಾ ಅವ್ರೇ ಹಾ ಹ್ಮ